ಹಲೋ ಹಾ ನಮಸ್ತೆ ನಮಸ್ತೆ ಗುರು
ಹಾ ನಮಸ್ತೆ ಅಪ್ಪಾ ನಮಸ್ತೆ ಹೇಳು
ಏನಿಲ್ಲ ತ್ಣನ ಗಾಳಿ ತಂ ತಂ ತಂಪಾದ ಗಾಳಿ ಮಿಂಚುತ್ತಿರುವ ಚಂದಿರ
ಹ್ಮ
ಪಳ್ಳ ಪಳ್ಳನೇ ಉಳಿಯುತ್ತಿರುವ ನಕ್ಷತ್ರ
ಹ್ಮ್
ಹೊಟ್ಟೆ ತುಂಬಾ ಊಟ
ಹ್ಮ್
ಈ ಕಣ ತುಂಬಾ ನಿದ್ದೆ ಇಷ್ಟೇ ಜೀವನ
ಇಷ್ಟ ಜೂನು ರತ್ತು ಇಷ್ಟಾನ
ಏನಂತೀರಿ ಇದಕ್ಕೆ ಕರೆಕ್ಟ್ ಅಲ್ಲ
ಕೇಕ್ಟ್ ಗುರೋ
ನಿಸರ್ಗ ಎಷ್ಟು ಸುಂದರ ಎಷ್ಟು ವಿಸ್ಮಯ ಗೊತ್ತಾ ಹ
ನಿಸರ್ಗ ನಿಸಿಸರ್ಗದವೇ ಅರಿವೇ ವಿಜ್ಞಾನ ವಿಜ್ಞಾನ ಅಂದ್ರೆ ಯಾರಾವ ಒಬ್ರು ಕೇಳ್ತಾರಂತೆ ವಿಜ್ಞಾನ ಅಂದ್ರೆ ಏನಂದ್ರೆ ನಿಸರ್ಗದ ಅರಿವಿ ವಿಜ್ಞಾನ
ವಿಜ್ಞಾನ ಹ್ಮ್ ನೋಡಿ ಈ ಗಾಳಿ ಎಲ್ಲಿ ಬರುತ್ತೆಂತ ಗೊತ್ತಿಲ್ಲ ಆ ಮಳೆ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಗಾಳಿ ಮಳೆ ಮಿಲನವಾಗಿ ತಂಗಾಳಿ ಬೀಸಿದ್ರಿ ನಿದ್ದೆ ಹೆಂಗ್ ಬರುತ್ತೆ ಗೊತ್ತಾ
ಹೌದೌದು ನಿಜ
ಇಲ್ಲ ಯಾರ್ ಸೃಷ್ಟಿ ಭೂಮಿ ಯಾರ್ ಸೃಷ್ಟಿ ಮಾಡಿದ್ರು ಅಂತ ಗೊತ್ತಿಲ್ಲ ಚಂದ್ರ ಹೆಂಗ್ ಸೃಷ್ಟಿಯಾದಂತ ಗೊತ್ತಿಲ್ಲ ಸೂರ್ಯ ಹೆಂಗ್ ಸೃಷ್ಟಿಯಾದಂತ ಗೊತ್ತಿಲ್ಲ ಹ ಅದು ಬಿಡು ನಾವು ಮಾನವರು ಹೆಂಗ್ ಸೃಷ್ಟಿ ಆದ್ವು ಅಂತನೇ ಗೊತ್ತಿಲ್ಲ
ಹ್ಮ್
ಇಂತ ಈ ತರ ಎಲ್ಲ ವಿಸ್ಮಯಗಳು ಸಿಗೋದು ನಿಸರ್ಗದ ಪರಿಸತಿ ಮಾತ್ರ ಅಲ್ವಾ
ಹೌದೌದು
ಹ್ಮ್ ಮತ್ತೇನಪ್ಪ ಊಟ
ಊಟ ಆಯ್ತಪ್ಪ ನಿಂದು ಊಟ ಆಯ್ತಾ
ನಮ್ದು ಜಸ್ಟ್ ಆಯ್ತಪ್ಪಾ
ಮತ್ತೆ ಏನ್ ಸಮಾಚಾರ ಏನ್ ಮಾಡ್ತಾಯಿದ್ರಿ
ಏನಿಲ್ಲ ಊಟ ಮಾಡಿದ್ವಿ ಈಗ ಊಟ ಮಾಡಿ ಮೇಲ್ಗಡೆ ಮುಲ್ಕಕ್ಕೋ ಬಂದಿದ್ದೆನಿ ಅದೇ ಮೇಲೆ ಹ್ಮ್ ಹೇಳಿದ್ನಲ್ಲ ತಣ್ಣನೇ ಗಾಳಿ ನಕ್ಷತ್ರ ಚಂದಿರನ್ ನೋಡಿ ಫುಲ್ಲು ಒಂಥರ ಆಬಿಟ್ಟಿದೆ ಈಗ ನಿದ್ದೆ ಬರ್ತಾ ಇದೆ ನಿನ್ ಜೊತೆ ಸ್ವಲ್ಪ ಮಾತಾಡೋಗ ಆಯ್ತು ಅದಕ್ಕೆ ಫೋನ್ ಹ್ಮ್ ಏನ್ ಮಾಡ್ತಾ ಇದ್ದೀರಾ ನೀವು.
ಸ್ವಲ್ಪ ಹಂಗೆ ಓದ್ತಾ ಇದೆ ಬುಕ್ ಓದ್ತಾಯಿದ್ದೆ.
ಯಾವ ಬುಕ್
ಅಂದ್ರೆ ಇವಾಗ ನಾನು ಅದೇ ಪ್ರಕೃತಿ ಬಗ್ಗೆನೆ ಓದ್ತಾಯಿದೆ ಇದ್ದೆ ಇವಾಗ ಅಂದ್ರೆ ಭುಗೋಳ ಶಾಸ್ತ್ರ.
ಹೌದ ಭೂಗೋಳಶಾಸ್ತ್ರನಾ.
ಹ್ಮ್
ಈ ನಮ್ಮ ದೇಶವನ್ನು ಎಷ್ಟು ಭಾಗಗಳಾಗಿ ಮಾಡಲಾಗಿದೆ ಹೇಳುವ
ಏನು
ಇದು ದಕ್ಕನ್ ಪ್ರಸ್ಥಭೂಮಿ ಕರಾವಳಿ. ಪ್ರದೇಶ ಈ ತರ ಎಷ್ಟು ಭಾಗಗಳನ್ನಾಗಿ ಮಾಡ್ಯದ ನಮ್ಮ ದೇಶವನ್ನ.
ಮಾಳವ ಪ್ರಸ್ತಾಭೂಮಿ ದಕ್ಷಣ ಪ್ರಸ್ತಾಭೂಮಿ ಗೊಂಡುವಾನ ಪ್ರಸ್ತಾಭೂಮಿ.
ಒಂದು ಪ್ರಸ್ಥ ಭೂಮಿಗಳಾಯ್ತು ನಾ ನಾ ಹೇಳತಿರೋದು ಹಿಮಾಲಯ ಪ್ರದೇಶ ಕರಾವಳಿ ಪ್ರದೇಶ ಈತರ ಹ ನಾಲ್ಕೈ ಭಾಗ ಯಾವ ಯಾವವು
ನಾಲ್ಕು ವವಿಭಾಗ ಯಾವ್ದ ಯಾವ್ದಂದ್ರೆ ಒಂದ್ ನಿಮಿಷ
ನಾ ಹೇಳ
ಹಾ ಹೇಳಿ
ಉತ್ತರದ ಹಿಮಾಲಯ ಪ್ರದೇಶ ದಕ್ಕನನ ಪ್ರಸ್ತ ವಿಮೆ ಕರಾವಳಿ ತೀರ
ಹ್ಮ್ ಹ್ಮ
ಮತ್ತ ಇವುಯವು ಮರುಭೂಮಿ ಪ್ರದೇಶ ಕರೆಕ್ಟಾ
ಹಾ ಕರೆಕ್ಟ್ ಕರೆಕ್
ಏನಾಗ್ರರು ತಪ್ಪಾಗಿದ್ರೆ ಹೇಳಿ ಅದಕ್ಕೇನಿಲ್ಲ
ಏ ಇಲ್ಲಗ ಹಾಗೆ ನೀವ ಯಾ ತಪ್ಪತರಾ
ಹಂಗೇನಿಲ್ಲಪ್ಪ ನಮ ಕೇಳಿದಿರಷ್ಟು ನಾವ ಇಡಿದೀವಿ ಅಷ್ಟೇ
ಹೇ ಇಲ್ಲ ಗುರು ನೀನು ಹೇಳುದು ನಿಜಾನೇ
ಹ್ಮ್ ನಿಮ ನಿಮ್ಗೆ ಏನಾದ್ ಗೊ ಟಫ್ ಆಗಿದ್ರೆ ಅಥ ಏನು ಮಿಸ್ಟೇಕ್ ಇದ್ರೆ ಹೇಳಿ ಹಗೆ
ಹ ಇಲ್ಲ ಗುರು ಹಂಗೇನಿಲ್ಲ ನೀವ್ ಹೇಳದೊಂಡ ನಿಜಾನೇ
ಹ್ಮ್ ಮತ್ತೆ ಮತ್ತೆ ಸಮಾಚಾರ
ಮುದೆ ನಿಲ್ಲ ನೀನೇ ಹೇಳ್ಬೇಕಲ್ಲ
ನಮ್ದೇಳ್ತ ಗುರು ಎಲ್ಲಾ ನಿಮ್ಗೆ
ಏನ್ ಓದ್ತಾ ಇರೋದು ನೀವು
ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್
ಅಂದ್ರೆ ನೀವು ಮನೆಯಲಿ ಪ್ರಕೃತಿ ಪ್ರೇಮ್ನ ಇವಾಗ
ನಾವು ಕೃಷಿ ಪ್ರೇಮಿ ನಾವು ಪ್ರಕೃತಿ ಪ್ರೇಮಿ ಅಲ್ಲ ನಾವು ಹೇಬೇಕಾದ್ರೆ ನಮ್ ನಮ್ ಕೃಷಿಗೆ ಪ್ರಕೃತಿ ಮುಖ್ಯ
ಹ್ಮ
ನಾವು ದೇಶಕ್ಕೆ ಮುಖ್ಯ
ಹೌದಾ ಹ
ನಾವ್ ಬೆಳೆದಿರ ತಾನೇ ಎಲ್ಲೂ ತಿನ್ನಕ್ ಆಗೋದು
ಹಾ ನಿಜ
ನಾ ಬೆಳಿಲಿಲ್ಲ ಅಂದ್ರೆ ಎಲ್ಲಿ ತಿಂತಾರೆ ಹೇಳಿದರಲ್ಲಾ
ಹ್ಮನಿಜ ನೀವ ಹೇಳ್ತರ ನಿಜ
ಹಾ ಹ ಆದ್ರೂನು ನಮ್ ಜನ ರೈತರ್ಗ್ ಮರ್ಯಾದನೆ ಕೊಡಲ್ಲಪ್ಪ
ಓಕೆ
ಯಾಕೋ ನೀನೇ ಕೊಡ್ತೀಯ ರೈತರಿಗ್ ಮರ್ಯಾದಿ
ಅಯ್ಯೋ ಅನ್ನ ಹಾಕಿದ್ದ ಅನ್ನದಾತನ ಮರ್ಯದ್ ಕೊಡಲ್ವಾ
ಹ್ಮಲ್ಲಾ ಕೇಳ್ದ ಈಗ ಓದಿರೋರೆ ಮೊದ್ಲು ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ರೈತ
ಇಲ್ಲ ಗುರು ಅನ್ನದತನ ಯಾವತ್ ಮರಲ್ಲ
ಹಿಂಗಗೆ ಅಂತಾರಪ್ಪ ಎಲ್ಲರುೂ ಯಾವ ಮರ್ಯಾದೆ ನೀ ಕೊಡಲ್ಲ ಹ್ಮ್ ಮತ್ತೆನ್ ಸಮಾಚಾರ ನಿಮ್ದ ಎಷ್ಟ ಎಕರೆ ಇದೆ ಹೊಲ
ಎ ಜಮೀನ್
ನಾಲ್ಕು ಎಕರೆ ಎನ್ ಹಾಕ್ತೀರಾ
ನಾಲ್ಕು ಎಕರೆಯಲ್ಲಿ ಒಂದು ಎರಡು ಎಕರೆು ಎರಡು ಎಕರೆ ಅಂದ್ರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಎರಡು ಎಕರೆನಾ
ನಿಮ ನೀವ ಏನ್ತೀರಾ
ಹ್ಮ ಅತ್ಯ ಕ ದವಪ್ಪ ಎಲ್ಲಾನ
ಹೌದ
ಹ್ಮ್ ಜಅಂದ್ರೆ
ಹಾ ನಮ್ದೆಲ್ಲ ಅವರು ನೀರ್ ಹೋಗತಲ್ಲಾ ನಿಮ್ದೇ ಹಿ
ನಮ್ದೇನ್ ಇಲ್ಲಪ್ಪ ಎಲ್ಲ ನಿಮ್ದೇ
ಹೌದಾ
ಮತ್ತೆ ಸಮಾಚಾರ
ಏನಿಲ್ಲ ಮತ್ತೆ
ಹ ಅಂದ್ರೆ ಬೆಳೆ ಮಳೆ ಎಲ್ಲಾ ಚೆನ್ನಾಗ್ ಆಗಿದೆ ಅಂತ ಆಯತು ನಿಮ್ ಕಡೆ
ಹಾ ಮಳೆ ಚೆನ್ನಾಗತಿ ಅಲ್ ಚಗ ಆಗ್ತಿದೆ ಮಳೆ
ಹ್ಮ್ ಹ್ಮ್ ಮಳವೆ ಎಲ್ಲ ಚೆನ್ನಾಗಾದ್ರೆ ಆಯ್ತಪ್ಪ ಮತ್ತೆ
ಹ್ಮ್ ಇ ಕೂಡ ಚೆನ್ನಾಗಯ್ತದೆ
ಹ್ಮ ಮತ್ತೆ ಸಮಾಚಾರ ಎಲ್ಲಾ ಆರಾಮಲ್ಲ ಊರ್ ಕಡೆ ಎಲ್ಲಾ ಆರಾಮ ಇದಿದಾರಲ್ಲ
ಲ್ಲ ಎಲ್ಲೂ ಆರಾಮದರು ಅಲ್ಲ ಆರಾಮದರುಂದ
ಹ್ಮ ಇದುಏ ಅದೇ ಒ ಅವ್ನ್ ಕೇಳ್ಬೇಕ ಅನ್ಕೊಂಡೆ ನಿಮ್ ಮನೆ ನಿಮ್ ದೋಸ್ತ ಯಾರ್ದು ಮದ್ವೆ ಆಯ್ತು ಅಂತಲ್ಲ
ನಮ ದೋಸ್ತನ ಮದ್ವೆ ಆಗಿದೆ
ಯಾವ್ದ ಗೊತ್ತಿಲ್ಲ ಏನ ಲವ್ ಮ್ಯಾರೇಜ್ ಅತ್ತ ಓಡು ಹಓಡು ಮದಿ ಆಗ್ಯಾರ ಅಂತಂತ ತಿಕೇಳ್ಪಟ್ನೆ
ಹೌದ ಯಾ ನನ್ ನ ಬರ್ತಲ್ಲ ಯಾರಂದ ಗೊತ್ತಾಗ್ತ
ಎಲ್ಲ ಹಿಂಗೆ ನಾನು ರಿಚರ್ಚ್ ಮಾಡಿದೆ ಯಾರೋ ನಿಮ್ ಫ್ರೆಂಡೇ ಅಂತಂದ್ರಪ್ಪ ಯಾರೋ ಅದ್ಕಂದ ಹ್ಮ
ಇ ನಮಡಲ್ಲಿ ಯಾರು ಆಗಿಲ್ಲ
ಆ
ಯಾರು ಆಗಿಲ್ಲ ಆತರ ಯಾರು ಆಗಿಲ್ಲ
ಹ ನೋಡು ಒಂದ್ಸಲ ಕ್ರಾಶ್ ಚೆಕ್ ಮಾಡು ನಿಮ್ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸ್ ಯಾರಾರು ಗೊತ್ತಿದ್ರೆ ಕೇಳು
ಆತರ ನನ್ ಫ್ರೆಂಡ್ಸ್ ಅವರು ನನ್ನನೋ ಯಾರು ಹೇಳಲ್ಲ
ನೀ ಏನ್ ಕೇಳ್ತ ಹೇಳದು ಅಲೋ
ಹಲೋ
ಅಲೋ ಹೇಳಪ್ಪ
ಬೇರೆ ಕಡೆ ಮಾತಾಡ್ತಿದೆ ಯಾರು
ನಮ್ಮ್ ಬ್ರದರ್ ಒಬ್ರು ನಮ್ ಅಣ್ಣನ್ ತರಾನೇ ರೆಡ್ಡಿ ಣ ಅಂತ ಹೇಳಿ
ಹ್ಮ ಹ
ನಮ ಜಾನಪರು ನಮ್ ಕುಚಕು ನಮ್ ಅಣ್ಣ ನಮ ಬ್ರದರು ಎಲ್ಲಾ ನಮ್ ಒಂಥರ ಫ್ರೆಂಡ್ ಎಲ್ಲಾ ಒಂದೇ ತರ ಹಾಲಿನ ಒವನ್ನು
ಹ
ಹ ಜಗಳ ಆಡ್ತೀವಿ ಜಗಳ ಆಡ್ತೀವಿ ಬೈ ಹವಿ ಅಂತೀವಿ ಆಡ್ತೀವಿ ಮತ್ತೆ ಒಂದ್ ಒಂದ್ ಹಕ್ತಿವಿ
ಹ ಹೌದಾ ಹ್ಮ್
ಹ್ಮ್ ಅದು ಬ್ರದರ್ ಬ್ರದರ್ದು ಬಾಂಡಿಂಗ್ ಅಂದ್ರೆ ಹೌದಲ್ವಾ
ಹೌದು ಹಾ ಅದೇ ಬದರ್ಪಾಣಿಗೆ ಅದೇ ತರಪಾ ಹಂಗಿರ್ಬೇಕು ಹ್ಮ್
ಒಂದೇ ತಾಯಿಯ ಇಲ್ಲಿ ಹೊಟ್ಟೇೆಯಲ್ಲಿ ಹಟ್ಲಿಲ್ಲ ಅಂದ್ರೆ ಏನಾಯ್ತಿರಿ ಇಮರು ಅಣ ತಮರ ಆಗಕ ಆಗಲ್ಲ
ಹ್ಮ ಅಷ್ಟ
ಆಗುತ್ತಿತ್ತು ಇದು ಫೇಸ್ ಮುಖದ ಮೇಲೆ ಪಿಂಪಲ್ಸ್ ಹಕಕೈತ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲಾಗದ ಹ
ಒಂದು ಅದು
ಏನಪ್ಪ ಚಪ್ಪತ್ ತಿನೋದ್ ಬಿಟ್ಟಿದ್ದೀನಿ ಇತ್ತ ಇತ್ತಿ ತಿನೋದ್ ಬಿಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಎಲ್ಲಾ ತಿನ್ನೋದ್ ಬಿಟ್ಟ ನೀ ಚಾಹ ಕುಡಿಯಲ್ಲ ಏನಪ್ಪಾ ಮೈಯೆಲ್ಲ ತುಂಬಾ ಹೀಟ್ ಆಗಿದೆ ಒಂದ್ಸಲ ಗ್ಲುಕೋಸ್ ಇರ್ಸ್ಕೊಂಡ್ ಬರ್ಬತ್ ನೋಡ್ಬೋು ಚೆಕ್ ಮಾಡಸ್ಕೊಂಡ್ ಬರ್ಬೇಕು
ಹೌದಾ ಗ್ಲಲುಕೋಸ್
ಸರಿ ತಗಪ್ಪಾ ನಾನು ನಮ್ಮ ನಮ್ಮ ನಾಳೆ ಪ್ರಾಜೆಕ್ಟ್ ವರ್ಕ್ ಇದೆಯ ಸೊ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು ಮಾಡಿ ನಿನ್ ಮತ್ತೆಫೋನ್ ಹೊಿಸ್ತೀನಿ ಹ್ಮ
ಹ್ಮ ಸರಿ ಓಕೆ